ಹಲೋ
ಯಾವಡ ಕುತಪ್ಪಾ
ಏ ನಮ್ಮ ಅಕ್ಕೋರು ಬಂದರು ಹಾಸ್ಪಿಟ್ಲ್ ಹೊಂಟನಿ ನೀ ಮೇಲೆ ಮೇಲೆ ಫೋನ್ ಹಚ್ಚಿ ತಲತಿತ್ತಲ್ಲ
ಈಗಾವ್ದ ಈಗಾವ ಯಾವಾಗ ಬಂದ್ರ ಆಗಿನ ಒಂಬತ್ತವರೆಗ ಬಸ್ ಅದ
ಏನ್ ಜಿಗ್ಗಿ ತಿಳ ಇತ್ತ ಇದು ಕಿವ ಪ್ಯಾನ್ ಹಾಕೈತ್ಂತ
ಹ್ಮ್
ಏನಪ್ಪಾ ನೀನು ಮ್ಯಾಗ ಮ್ಯಾಗ ಫೋನ್ ಹಚ್ಚೋದೆ ಪ್ರಾಬ್ಲಮ್ಸ್ ಇರ್ತಾವೋ ನಮ್ಗುನು ಅರ್ಥ ಮಾಡ್ಕೋಬೇಕ ಹ್ಮ್
ಇಳ ಪಕ್ಕನೆನಾ
ಆ
ಅ ಆಟಗಳು ಬಂದ ಚಮ್ ಬರ್ತಾವ ಆಟ ನಾನನ್
ಈಗ ನನ್ ಮ್ಯಾಗ ನಂಬಿಕಿಲ್ಲ ಅಂದ್ರೆ ಅಲ್ಲಿ ಹೋಗಿ ನಮ್ಮ ಸಿಸ್ಟರ್ ಕೈಯಲ್ಲ ನಮ್ಮಕ್ಕರ್ ಕೈಯಲೆ ಕೊಡ್ತನಿ ಮಾತ್ರ ನಮ್ಮ ಅಕ್ಕ ತರೇ ಕೂಣ ನಳ ಹಂಗಿರನ
ನಾನ್ ಇಬಡು
ಅ ಕಿವಿ ಬೇನ್ಗದ ಹಾ ಒಂಟ ಮಾತಾಡ್ ಕಿವಿ ಬೇನ್ ಹೇಗದಂತ ಜಗಿ ಬೇನ್ ಹಕತಂತ ಗನಮ ಹಾಕ್ತಿದ ಬೇರೆ ಬೇರೆ ಕಡೆಗ್ ತೋರ್ಸಂಬ ಅಂತ ನನ್ ಅಂಂತನಿ ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ತೋರ್ಸಂಬ ಅಂತ ಕರ್ತ
ಇರ್ಬೇಕು ಕೂಡ ಇರ್ತರಾಯ ಅದೇ ಈಗ ಇರ್ಲಿಕ್ಕಂದ್ರೆ ಸೀದಾ ಪ್ರೈವೇಟ್ ಹೋಗ ತೋರ್ಸಂತ
ಹ್ಮ್ ಏನ್ ಮಾಡಕ್ ಬರಲ್ಲಪ್ಪ ಯೋಡಿ
ಎಂಕ್ನೂರ ಹನಂದ
ಹ ಎಲ್ಲಾ ಮೇಲ್ಫಲಿಚದರ್ ಅವರು ರಾಧಾಕೃಷ್ಣ ರಾಧಾಕೃಷ್ಣ ರೋಮಿಯೋ ಜೂಲಿಯೆಟ್
ಹ್ಮ್
ಮಾತಾಡೋಷ ಆ
ಹಾ
ಹ್ಮ್ ಮತ್ತೆೇನ್ ನಡದ
ಮತ್ತೇನಲ್ಲಪ್ಪ ಎಲ್ಲ ಹಾಕಂತ ಮತ್ತ್ ನಿಮ ನೋಡ್ ನಮ್ಕಿ ಸೀನರ್ ದಬಂಜ ಮದುವೆ ಹಕೋಯ್ತು
ಹ ಆಗ್ಲಿ ಆಗ್ಲಿ ಮೊಜು ಆಗ್ಲಿ ಇದು ಬಿಡುಮಮ್ಮ ಮೊಲಕ ಈಗ ಗಳಿ ಬರ್ಸ್ಬೇಕಂತ ನೋಡಿದ್ವಿ ನಾವ್ ಎತ್ತಿನಗಳೇ
ಯಲ್ಲಿ
ಇಲ್ಲಯ ನಮ್ಮಲ್ಲ ತಾಯಿ ಮೂಲಕ ಬಾಡಿಗೆ ಅದು ಎಷ್ಟ ತಗಂತಾರೆ ಸ್ವಲ್ಪ
ಈ ಯಕರಾಕ್ಕೆ ಏಳೂರ ಎಷ್ಟ ಆದಪ್ಪ ಏಳೂರು ಎಂಟನೂರ ನ
ಏಳ್ನೂರ ಎಂಟನೂರಲ್ಲ ಜಾಸ್ತಿ ಆಗಲ್ಲ
ಎಕ್ರಾಕಿ ಏಳುರು ಅಷ್ಟ ಒಟ ಆದ್ ಏಳು ಅಂತ ನಮಗೆ ಎಕ್ಸಿಟ್ ಗೊತ್ತಿಲ್ಲ
ಹ್ಮ್ ಹ್ಮ್ ನ ಜಾಸ್ತಿ ಆಗಲ್ಲ ನನ್ಗೆ
ಇ ಒಂದ
ಯಾರ ಶಿವು ಶಿವು ಹಲೋಣ
ಹಲೋ ಹಲೋಣ
ಹಣ
ಆರಾಮ್ ನೋಡಪ್ಪಾ
ಎಡದಾನ
ಮತ್ತತ್ತೆ ನೀ ಆವು ಕಣ ಪ್ರಬಣ ನ್ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ
ಕತ್ತಲ್ಲಣ
ಕವಂತ ಕ ಪ್ರಬಾಣ ಹೆನ
ಹಣ
ಹಣ ಪೂರ ಬಿಜಾಗಿಿರ್ಬಿಗ
ಏ ಇಲ್ಲ ುಲ್ ಬೀಜಾಣಿ ಈ ಹೊಲ್ದಾಗ ಅತ್ತಿ ಬೀಜ ಊರ ನಡ್ದಲ್ಲ
ಹ್ಮ್
ಹ್ಮ್ ಫುಲ್ ಬಿಜಿ ನೋಡಣ ಏ ನಿಮ್ ಕಡೆ ನಡ್ದಾವಣ ಈಗ
ಏನಾಗ ಎಲ್ಲ ಬೀತಿಚ್ಚರ ಮಳೆ ಬಂದ ನಾಡ್ತಾ ಇಲ್ಲ ನೋಡಕ ನೋಡಕನ್ ಕೊಡಂಗಯ
ಹ ಒಂದ್ ಅರ್ಧ ಮರ್ದ ಇಬಿಟ್ಟದ ಊರಾರ ಒಬ್ರು ಹಂಗೆ ಮೇಲೆ ಮೇಲೆ ಊರ್ಯರ ನ ಒಂದ ನಟೆ ಚಲೋ
ಹಾ ಬೀಜ ಎಲ್ಲ ಒಳಗ ಹಂಗಗೆವ
ಹ್ಮ್ ಒಂದೊಂದು ಅಲ್ಲಿ ಮೊದ್ಲಿಂದ ಪಾಕೆಟ್್ದಾಗ ಒಂದೊಂದು ಖುಷಿವ ದ ಅಗಿ ಮಾಡ್ಯಾರ ಆ ಇದೊಂದ ದೋಸ್ತ ಎಷ್ಟ ಒಳ್ಳೆ ಇದು ನಾಲೆಜ ಪಡ್ಕಂತಿಲ್ಲ ಅದ್ರ ಬಗ್ಗೆ
ಹ್ ಯಾವಾಗಣ ನೀನ
ಹ ಏನ್ ಹೇಳ್ಕೋಣ ಹೋಗಿ ಯಾವ್ದಾರ ಹೋಗಿ ಗೊಬ್್ರ ಮನ್ಯ ಹಿಡ ಗೊಬ್ಬ ನಾಿನ ಹೋಗ
ಹ್ಮ್
ಕೆಪ್ಪ ಗೊಬ್ಬರ
ಹ
ಚನ ಹ್ಮ್
ಪೂರ ಆೆ ಪೂರ ಭೀಜಿಿದ್ರಣ
ಅ ನಿಮ ಮಾಡೊಂಡ ನ್ ಜೊತೆ ಸಂಘ ಕಟ್ಬಾರ್ದಣ್ಣ ನಲ್ಲ
ಹಂಗ ಕಟ್ ಮಾಡ್ದ ಏ ಮಾಡ್ತ ಮ ಒಂದಲ್ಲಿ ಓದಿ ಮತ್ತ ಹಂಗ್ ಬಿಡಕ್ ಆತದ ತಲೋ ಹಲೋ ಹಲೋ ಹಲೋ
ಕವತ್ತು ದಲನ
ಹಾ ಕೇಳ್ತ ಕೇಳತ್ ಹಳ್ಪಣ
ನೋಡ ನಿಮ್ ಎಷ್ಟು ಕಟ್ಟಾ ಬಾರ ಅಂತನಾ
ಅವ್ರ ಹಂಗೆ ಅಂತಾರ ನೀನು ಏನು ಟೆನ್ಶನ್ ತಕೊಬೇಡ
ಹ್ಮ್
ಏನಾಗಲ್ವಾ ಹ್ಮ್
ಇದು ಅದೇ ಅದು ಈಗ ಇನ್ ಆರ್ಗ್ಯನಿಕ್ ಗೊಬರ ಬಳಸ್ಬೋಡರು ನಾವು ಆರ್ಗ್ಯನಿಕ್ ಅಲ್ಲ ಈಗ ಆರ್ಗ್ಯನಕ್ ಗೊಬ ಬಳಸ್ಬ್ರೆ ಇನ್ ಆರ್ಗ್ಯನಕ್ ಗೊಬ್ಬರ ಕೊಡ್ತೇವಿ ನಾವು ಆ ಗೊಬ ಬಳಸ್ರೆ
ಹ್ಮ್
ಹ್ಮ್
ಕೊಡನು ಕೊಡವಲ್ಲಿ ನಲ್ಲ
ಕೊಡ್ತೀವಿ ಕೊಡ್ತೀವಿ ನೀವ್ ಬಂದು ನಮ್ ಕಾಲೇಜಿಗೆ ಭೇಟಿಯಾಗಿ ಹೊಲಯ ನಿಮ್ದ್ ಹೊಲಯ ಹೆಂಗ ಅದ ಯಾವ್ದ ಅದ ಎಲ್ಲ ಹೇಳ್ಬೇಕಪ್ಪ
ಹ್ಮ್ ಬಾರಬೆಲೆ ಇವತ್ತು
ಬರಿ ಮತ್ತೆ ನಿಮ್ದು ಹೊಲ ಯಾವ್ದ್ದ ಕಪ್ನಲದ್ದ ಕೆಂಪನಿನಲ್ಲ ನಿಮ್ದು
ಕೆಂಪು ಹೊಲ ನಮ್ದು
ಕೆಂಪನಲದ್ದ ಆಯ್ತ ತಕೊ ಅಂದ್ರೆ ಅದಕ್ಕ ಆಯ್ತಾ ಹಾಕಬೇಡ್ರಿ ನೀವು
ಏನಕಮ್ಮ
ಶ್ರೀಗಂಧದ ಮರ ಹಾಕ್ರಿ
ಯಾಕ ಮತ್ ಕೊಡ್ಸ ಕೊಡಸತ್ ನಮ ಅಲ್ಲಿ ಕಾಲೇಜ್ ಎಲ್ಲಂದ ಸಿಗ್ತವ ಎಲ್ಲಂದು
ಹಾ ಶ್ರೀಗಂಧದ ಮರ ಹಕ್ರೀ ಹ
ಸಬ್ಸಿಡಿ ಕೊ ಕೊಡ್ಸನ್ ಕೊಡ್ಸಪ್ಪ ಅಂದೆ
ಕೊಡುಸ್ತೀನಿ ಕೊಡಿಸ್ತೀನಿ ತಕೊ ಎಷ್ಟು ಬೇಕು ನಿಮ್ಗ ಒಂದ್ ಎಕರೆಗೆ ಬೇಕಾ ಎರಡು ಬೇಕಾ ಮೂರು ಎಕರೆಗ್ ಬೇಕ ಎಷ್ಟು ಎಕರೆಗ್ ಬೇಕು
ನಾಲ್ಕು ಎಕರೆಗೆ ಬೇಕು
ನಾಲ್ಕು ಎಕರೆಗ
ಹ್ಮ್
ಅಲ್ಲ ಅದ್ರ ಮೇಂಟೇನ್ ಚೆನ್ನಾಗಿ ಮಾಡ್ಬೇಕು ನೀವು
ಮಾಡ್ತೀವಿ ಮತ್ ಮೇಂಟೈನ್ ಮತ್ತ ಹೆಂಗ ಮಾಡಕ ಹೆಂಗ ಏ ಗಾಡಿಮೇಲೆ ಹೊಂಟೆಯೇನು
ಸ್ವಲ್ಪ ಮತ್ತೆ ಹಾಸ್ಪಿಟ್ಲ್ ಅಲ್ಲಿ ಅರ್ಜೆಂಟ್ ಇದೆ ಸ್ವಲ್ಪಲ್ಲಿ ಮತ್ತೆ
ಅಲ್ಲ ಗಾಡ್ ಮಾಡಿಸಿಲ್ಲ ನಿಂದು
ಮತ್ತೆ
ಅಲ್ಲ ಗಾಡಿನಿಂದ ಮಾಡಿಸಿಲ್ಲ
ನಾ ನಂದೆಲ್ಲ ಮಾಡ್ಸಿದೀನಿ ಆದ್ರೆ ಪೆಟ್ರೋಲ್ ಹಾಕಿಸಬೇಕು ಅದಿಕ್ಕೆ
ಅಲ್ಲಾ ನಾವು ಒಂದಿನ ಗಾಡಿ ಕೊಡು ಅಂದ್ರೆ ಕೊಡ್ಲಿಲ್ಲಪ್ಪ ನೀನು
ಗುರು ನಿಂದ್ ನಿಂದ್
ಬುಡ ನೀನ್ ವಯ್ಬಾ ಮೊನ್ನೆ ಬಂದ್ರ ಒಯ್ತಂದ್ರೆ ಬ್ಯಾಡಪ್ಪ ಅಂತಂದಿ ಅವ್ರ ಮನೆಗೆ ಇವರುಹತಾರ ಅಂತ ಹೇಳಿ
ಆ
ನಿಮ್ ಸಲುವಾಗಿ ನನ್ನ ಜೀವ ಕೊಡ್ತನಂತೆ ಗಾಡಿ ಕೊಡಲ್ವ ಅಂದೇ
ಯಾರ ಸಹಾಯ ಎಲ್ಲ ಚಕೊಂತಾರಲ್ಪ ಯಾಕ ಸಾಯಲ್ ಆ ಹಲೋ
ವಾಯ್ಸ್ ಕ್ಲಿಯರ್ ಕೆೇಳಸಲ್ದಲ್ಪಾ
ಅದೇ ಮತ್ತೆ ಅದ್ ನೀ ಮತ್ತ ಸಬ್ಸಿಡಿ ಶ್ರೀಕಂಧ ಕೊಡ್ಸದ್ರ ಮತ್ತೆ ಅದ್ ಆಾಕ್ತಿವಿ ಮತ್ತೆ
ಹ ಅದು ಶ್ರೀರಲ್ಲ ಒಂದು ಒಂದು ದಿನಕ್ಕೆ ಎರಡು ಎಪ್ಪತ್ತೈದು ರೂಪಾಯಿ ಏನೋ
ಆ
ಎರಡ್ ಸಾವಿರದ ಇಪ್ಪತ್ತೈದು ರೂಪಾಯಿ ಅದು
ಒಂದ್ ಗಿಡಕ
ದಿನಕ್ಕೆ ಎರಡ್ ಸಾವಿರ ಇಪ್ಪತ್ತೈದು ಮತ್ತೆ ಸಬ್ಸಿಡಲ್ಲಿ ಎಲ್ಲಾ ಹೋಗಿ
ಸಬ್ಸಿಡಿ ಆದ್ರೆ ಗಂತಂದ
ಗ ಒಂದು
ಹ್ಮ್ ಪಟ್ಟೇನ್ ಫಿಫ್ಟಿ ಪರ್ಸೆಂಟ್ ಆದ ಅಲ್ಲದು ಸ ಸಿಡ
ಬೇಕಿದ್ರೆ ಆರ್ಡ್ರ ಮಾಡಿ ಒ ಎಷ್ಟೊಂದ ಎಷ್ಟು ಬೇಕು ಒಂದು ಎಕಡೆಗ ಏಲ್ಲ ಒಂದು ನೂರ ಐವತ್ತು ತನೂರು ರಡ್ ಕಳಸ ಕೊೊಡ್ತ
ಹ್ಮ್ ಹ್ಮ್ ಅಯ ನೋಡಪ್ಪ ಅಲ್ಲ
ಮಾತಾಡ್ರಿ ಮಾತ್ ಬರಸತ
ಅಲ್ಲ ನಿಮ್ದ್ ವಾಯ್ಸ್ ಕ್ಲಿಯರ್ ಕೇಸ ಅಲ್ಪ ನಾನನ್ ಸೌಂಡೆ ಬರೋದ ಏನ್ ಮಾತಾಡ್ಲಿ ಅಲ್ಲ ಹ ಅಲ್ಲ ಸ್ಲೋ ಕಳ್ಸಕತ ನನ್ ಏನ
ಹೌದಾ ನಿ ನಿಮ ಪ್ರಾಬ್ಲಮ್ ಇರ್ಬೇಕು ಫೋನ
ಮತ್ತೆ ನ ಕೇಳಪ್ಪ ಕ ಮತ್ತತ್ ತಗೊಂಬ ಬಿಡಮ್ಮ
ಆಯ್ತ ಆಗ್ಬಿಡಿ ಒಳ್ಳೆ ಲಾಭ ಆಗುತ್ತೆ ಒಂದೊಂದು ಎರಡು ದೇಶಿಂದ ಹೇಳಿಲ್ಲ ಅಂದ್ರು ಒಂದು ಎಂಟತ್ತು ವರ್ಷ ಒಂದ್ ಗಿಡ ಬಿಟ್ರೆ
ಹ
ಅಂತದ್ಲ ಏ ಒಂದು ಒಂದು ಕಡನ ಹತ್ತತ್ ಲಕ್ಷಕ್ಕ ಹೋಗುತ್ತೆ ನೋಡಿ
ಹ್ಮ್
ಗೌರ್ಮೆಂಟ್ ಹಸ್ಪಿಟಲ್ ಹಾ ಒಂದು ಗಿಡನೇ ಇದು ನಮ್ಮಕ್ಕ ಕೋರ್ಸ ಹೋಗ ಯಕ್ಷನ್ಂದ ಎಂಟರಿಂದ ಹತ್ತು ಲಕ್ಷ ಒಂದು ಗಿಡ
ಹ್ಮ್ ಹ್ಮ್
ಎಷ್ಟು ಲಾಭ ಆಗಿದೆ ನೋಡಿ ನಿಮ್ಮ್ ಮನೆಯಲ್ಲಿ ಎಲ್ಲ ನೀ ಪಬ್ಬವರೆಲ್ಲಾ ಉಪ್ಕೊಂಡ್ರ ಇದಕ್ಕೆ
ನೀ ಕೊಡ್ಸ ಕೊಡ್ಸ ಎಲ್ಲ ಒಪ್ಸ್ತು ಮನ
ಆಯ್ತು ಹೌದಪ್ಪಾ ಹ ತೋರ್ಸ ಬರ್ತೀನಿ ತೋರ್ ಷಮನ್ ಮ ಕಾಲ್ ಮಾಡ್ತಂತಿ
ಆ
ತೋರ್ಸ ಬಂದ್್ಮೇಲೆ ಕಾಲ್ ಮಾಡ್ತೀನಿ ನಂದೆ
ಸರಿ ಸರಿ
ಎಲ್ಲ ದಾವದ